ಹಲೋ
ಇದು ಅಂದಿ
ತಾನೇಶ್ವರ್ ಅವ್ ಅದು ಅಪ್ಡೇಟ್ ಗಿಫ್ಡೇಟ್ ಕೊಟ್ಟಿ ಅದೇ ದುಡ್ಡು ಬಂದಿಲ್ಲ ಅಂದ್ ನೋಡ್ತಿದ್ನಲ್ಲ.
ಅಪ್ಡೇಟ್ ಕೊಡ್ಬೇಕು ಅದ್ಕ ನಾನು ಅಪ್ಡೇಟ್ ಕೊಟ್ಟಿ ಕಣೆ.
ಅದು ನೀನು ದುಡ್ ಬಂದಿಲ್ಲ ದುಡ್ಡು ನೋಡು ನೋಡು ಅಂದೆಲ್ಲ ಆಮೇಲೆ ಈಗ ಅದ್ನ ಚೆಕ್ ಮಾಡ್ತಿದ್ನಲ್ಲ ಆಗ ಸರಿ ಹೋಗೋದ್ ಅದು.
ಹಾ
ನಿಂದ ಎಷ್ಟ್ ಕಾಲ್ ಆಯ್ತು ಲೆಕ್ಕಾ ಹಾಕಂಡಿದೀಯಾ?
ಒಬ್ರಗ ಐದೇ ಫೋನ್ ಮಾಡ್ಬೇಕಾಗಿರೋದು ಹಾಗಾರ್ ನಾನಿದ್ ಲಾಸ್ಟು ನಾ ಮಾಡಲ್ಲ ಬಿಡು.
ನಾನು ನಿ ನಾನು ನಿಂಗೆ ನಾಕ್ ಮಾಡಿನಿ ಇನ್ನೊಂದೆ ಒಂದ್ ಕಾಲ್ ಮಾಡ್ಬೇಕು ನಿಂಗ ನಾನು.
ಹ್ಮ್
ನೀನು ಅ ಲೆಕ್ಕಾಕಂಡೀನಿ ನೀನು ಹಿಂಗೆ ನಾಕ್ ಮಾಡಿರದ್ ನಾನು.
ನಾನ್ ನಿಂಗೆ ನಾನ್ ನಾನ್ ಜಾಸ್ತಿ ಮಾಡೀನ್ ನಿಂಗೇ ಐದ್ರು ಮ್ಯಾಲ ಬಿಡು.
ಐದ್ರ ಮೇಲ್ ಮಾಡ್ಬಿಟ್ಟಿದಿಯಾ ನಂಗೆ ನಾನ್ ನಿಂಗೊಂದ್ ಮಾಡ್ಬೇಕು. ಕ ಕಣೆ ಕರೆಕ್ಟ್ ಆಗ ನಿಂಗ ಒಂದ ಬ್ಯಾಲೆನ್ಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡವಂತ ಐಶು ಗ್ ಮಾಡಿದ ಯಾವತ್ ಮಾಡಿಲ್ಲ ಸುಮಾರ್ ಕಾಲಾಗೋದಕ್ಕ ನ ಅವ್ರ್ ರಿಸೀವೆ ಮಾಡಿಲ್ಲ. ಐಸು.
ರಿಂಗ್ ಆಯ್ತಾ?
ರಿಂಗ್ ಆಗ್ನಿಲ್ಲಾ ಹೇಳಿದ್ ಅವ್ಳ್ಗ್ ಒಂದ್ಸತ್ ಪಿಕ್ ಮಾಡಿಲ್ಲ. ನಾಳೆ ಮಾಡತ್ನಿ ಬಿಡೂ ದಿನಕ್ ಒಂದೇ ಕಾಲ್ ಅವ್ಳ್ಗ್ ಮಾಡಿದ್ದು ಅವತ್ ಒಂದ್ ಮಾಡಿದ್ದೆ ಪುನಃ ಮಾರ್ನ್ಗ್ ಒಂದ್ ಮಾಡವ ಅಂದ್ಬಿಟ್ ಮಾಡ್ದಿ ಅವಾಗ್ ಬ್ಯುಸಿ ಬಂತು ಫೋನ ಕೇಳದ್ನಲ್ಲ ಅದ್ ಯಾರ್ ಜೊತೆ ಮಾತಾಡ್ತಿದಿ ಅಂದ್ಳಲ್ಲ ಹ್ಮು ಸುಮ್ನಾದಿ. ಇವ್ರ್ ಯಾವ್ರ್ ಯಳ್ದಂಗ ಗೌರಿ ಅನ್ನೇ ಸೇರಿರಲ್ಲ ಅವ್ರ್ಗೇ ಇದ್ ಕಾಲ್ ಮಾಡು.
ನಾ ನಾ ಮಾಡೇ ಇಲ್ಲ ಅಯ್ಯೋ ರಾತ್ರಿ ಒಂದ್ ಕೆಲ್ಸ ಆಯ್ತು ವಿಷಯ ಕೆ ಬೇಜಾರ್ ಮಾಡುಬಿಟಿ ನಾನು
ಹ್ಮ
ಹೂನೆ ಕೊಡಲಿಲ್ಲ ನೀನು ಅ ಎಕ್ಸ್ಪೆಕ್ಟ್ ಮಾಡಿದಿ ಅಂತ ಅಂದ್ಬಿಟ್ಟಿ ಅದ್ ಬೇಜಾರ್ ಮಾಡ್ಕೊಂಡ್ ಬಿಟ್ಟ
ಹಾ
ಇವ್ನಂಗ್ ಹೊಳಿನೇ ಇಲ್ವಲ್ಲಾ ಅಂತದ್
ಅದು ಗಾಬ್ರಿಲ್ ಗೊತ್ತಾಗಲ್ಲ ಬಿಡು ನೀನು ಬಂದಿರ್ಲಿಲ್ಲ ಆಮೇಲೆ ಅಲ್ಲು ರೆಡಿ ಮಾಡ್ಬೇಕಾಗಿತ್ತು
ಹ್ಮ್ ಅವ ನಾನು ಅವ ಡೋ ಮಾಡ ನಾನನ್ ಆಪ್ ಮಾಡ್ಕೊಟ್ಟಿದ್ನ ಅಷ್ಟಿಯ ಅವ ಏನ್ ಮಾಡಿದ ನನ್ಗೆ ಗೊತ್ತಿಲ್ಲ ಅದಕ ನ ಫೋನ್ ನ ದಿನ ದಿನಕ್ಕೆ ಹತ್ತು ಹದಿನೈದು ಸತಿ ಫೋನ್ ಮಾಡ್ತೀನಿ ಅದ್ರಲ್ಲೇ ಮುಗ್ದಾಯ್ತ ಕಾಲು ಅಂದ್ರು ಆವ ನೀನು ಸೆರೆಕ್ಟ್ ಮಾಡಿಲ್ವಲ್ಲ ಅದಕ್ಕೇ ಮಾಡೇ ಇಲ್ಲ
ನಾನು ಕೇೇಳ್ದಿನ ನೈಟ್ ಮಾಡ್ಬಿಟ್ಟು ಏ ಮಾಡಿಲ್ಲಾ ಅಂತಂದ್ರು
ಹಾ
ಆ ಆಮೇಲೆ ಅದ್ಕ್ ನಾಳ ನೋಡೋಂದಂದ್ರು ಹ್ಮ ಅವ್ರು ಮಾಡ ಡೌಟು ಸುಮ್ನಾದಿ ಅಕೌಂಟ್ ಗಿಕೌಂಟ್ ಏನು ಡೀಟೇಲ್ಸ್ ಕೊಟ್ಟಿಲ್ವಲ್ಲ ಅವರು
ಅದ ತಿಂಡಿ ಆಯ್ತಾ
ತಿಂಡಿ ಆಗ್ಬಿಟ್ಟು ಕುಂತಿದ್ದಿ ನೀನು
ಏನ್ ತಿಂಡಿ
ತಿಂಡಿ ಈಪ್ಪಿಟ್ಟು
ಹ್ಮ್ ನಮ್ಮಲ್ಲಿ ಚಿತ್ರಾನ್ನ ನಮ್ಮಜ್ಜೀ ಎಲ್ಲ ಕರ್ಕೊಂಡು ಮುಗಿಸಿ ಮಧ್ಯಾನಕ್ ಮಾಡಿ ಚಿತ್ರಾನ್ನ ಮಾಡಿದೆ
ಹ್ಮ್
ವಂತರ್ತ
ಬಂದ್ರ ನೀ ಮೈಸೂರು
ಐಸೂರು ನಾಳೆ ಬಂದರ ಅಂತ ಬರ್ಲಿಲೋನಿ
ಹ್ಮ ಅಲ್ಲಿ ಅಲ್ಲಿ ಅವ್ರಮ್ಮ ಇರ ಸರಿ ಉಳತ್ ಕಂಡಳ
ಯಾರ್ ಇಡಲ್ಲಿ ಯಾವ ದೊಡ ಬಂದ್ ಬಿಟ್ರ ರಾಮಣ ರಾಮನ್ ಯಾರು ಮಾಡ್ಕೊಡೋರು ಇವಳೇ ಮಾಡ್ಬೇಕು
ಹೌದಾ ನಂಗ
ಜ್ಯೂಸ್ ಎಲ್ಲ ಮಾಡ್ಕೊೊಂಡ ಈಗ ಬ್ರಸ್ಟ್ ಜ್ಯೂಸ್ ಮಾಡ್ಬೇಕಲ್ಲ ಯಾರ್ ಮಾಡ್ಕೊಟಾರ ಹಡು ಹಿಡುರ ಅಮ್ಮ ಅವ್ರ ದೊಡ್ಡಮ್ಮ ಇವ್ರ ನಮ್ಮ ಮತ್ತೆ ಸಾಂಬಾರ್ ಗಂಬಾರ್ ಮಾಡ್ತಾರ
ನೀ ಅದ ಯಾರ್ ಮನೆಗೆ ಕರ್ಕ ಹೋಗಿದ್ದೀರ ಅವ್ರ ಮನೆ ಅಂತಿದ್ದೀ ನಾನು ಅದೆಲ್ಲ ಇದ್ರ ಹ ಅಲ್ಲಿ ಜನ ಇದ್ರಲ್ಲ ಪುಲ್ಲಗಿ
ಯಾರಿದ್ರು ನಮ್ಮ್ ಒದಗಾರ್ ದೊಡಮ್ಮ ಇದ್ರು ಡಮ ಇಬ್ರು ಕಣ್ಣ್ಮಕ್ಕಳು ಅದ್ರಲ್ಲಿ ಇದ್ಯಾವ ಸೇಮ ಮೌನ ಅವಳಲ್ಲ ಈಗ ಹಂಗ ಅಲ್ಲ ಹೋಗಿದ್ಕ ಯಾಕ ಬಂದಿಲ್ಲ ಅವ್ರತ್ಗೆ ಮದ ಆದದ ನೋಡಿ ಈಗ ಹೊಸತಾಗ ನ ಮದ್ ಟೈಮ್ಲ್ಲಿ
ಹಾ ಗೊತ್ತಿಲ್ಲ ಹ
ಈಗ ಮಾತಾಡ್ತಾ ಇಲ್ಲವಾ ಗಣ್ಣು ಎಂತು ಮಾತಾಡ್ತ ಎಲ್ಲ ಅಲ್ಲ ಎಕತನಿ ಎಂತ ಅಂತ ಇದ ಅ ವಾಪರ್ ಮನೇಲಿ ಎಕತನಿ ಅಂತ ಏನಾವಾಗ ಗೊತ್ತಿಲ್ಲ ಒಬ್ಬ ಅತ್ತ ಒಬ್ಬ ಅ ಅವ್ರ ಜೊತೆ ಇರಕ್ಕಾಗಲ್ಲ ಅಂದಟುಟಾಗಲ್ಲ ಅವ ಅವ ಇಲ್ಲ ಇದೀರಾ ಇವರು ಇ ಇ ಬಣನ್ನುೂ ಕೊಂದಲ್ಲ ನಿಮ ಕ ನ್ ಆಫರ್ ಕೊೊಂಡಿದ್ದನಲ್ಲ ಅವ್ರಿಗೆ ಹೆಣ್ಣ ಹುಡುಕ್ತವ್ರ ಆಗಿಲ್ಲ ಅವ್ರ ಜೊತೆಗೆ ಅವ್ರ ಸೊಸೆ ಇದ್ದಿದ್ರ ಇರಕಾಯ್ತು ಇಲಿಲ್ಲ ಹೊವಸ ಅಲ್ಲ ಅವಳಲ್ಲ ಅವ ಬರಲ್ಲ ಅನ್ಸಿತಗಂತಲ್ಲ
ಹ ಹೋಗಿದ್ದು ಸರಿ ಸರಿ ನಾನ ರಮೇಶ್ ಅನ್ನ ಗೇಟಿ
ಅದು ಅದು ಅದ್ರ ಮುಂದೆ ಅವ್ರ ಎಷ್ಟೇ
ಹ್ಮ ಈಗ ಅದ್ಕ ಅಲ್ಲಿ ಯಾರು ಇಲ್ದದಕ್ ಸುಮ್ನೆ ಅವ್ರ ಅವರು ಎಲ್ಲ
ಕೊಡ್ಬೇಕಲ್ಲ ಅದ್ಸು ಒೆ ಟೈಮ ಎಲ್ಲ ಸಿಕ್ಕದ ಐಸುದ ನ್ ಎಕ್ಸಾಮ್ ಹೋಗುತ್ತಲ್ಲಾ ಜ್ಯೂಸ್ ಎಲ್ಲ ಮಾಡ್ಕೊಡ್ಬೇಕು ಟೂಟ ಕಾಳಜಿ ಎಲ್ಲ ಮುಗುತ್ತತೀ ನೀ ಲಸ್ಟ್ ಖಾಲಿ ಮಾಡ್ಬೇಕು ಅವ ಅಷ್ಟೇ ಇಲ್ಲ ಎಲ್ಲಾರು ಫೈನಾನ್ಸ್ ಆಫೀ್ ವರ್ಕ್ ಮಾಡ್ಕೊತಾಗ ಸ್ಕೂಟಿ ಓಡಿಸ್ತಳಲ್ಲಾ ಸ್ಕೂಟಿಗ್ ಹೋಗೋದು ಬರೋದು ಮಾಡ್ಕ ಚಲನ
ಹ್ಮ ಸರಿ ಸರಿ
ಹ ಮಾಡಲ್ಲ ಅವ್ರ ದೊಡ್ಡಮ್ ದೊಡ್ಡಮನ್ ಮಗಂದೆಯಾ
ಹ್ಮ್
ಮಾಡಳ್ದಿಯಾ
ಹ್ಮ
ಅವ್ರ ಏನು ಇಲ್ಲ ಕಣ ಸಪೋರ್ಟ್ ಮಾಡ್ತಾರ ಸಸಾರ ಇದ್ರ ಮಾಡಕಾಗಲ್ವಲ್ಲ ಹೇಳು ಹೌನು ಅವ್ರು ಬಾಳಲ್ಲ ಏನು ಇಲ್ಲವ ಚೆನ್ನಾಗಿರ್ಬೋದು ಈಗ ಮದುವಾಗ ಎಡ್ ಹೈಕಳನಿಯ
ಹ್ಮ್
ಈ ಒಬ್ಬ್ರ ಒಬ್ಬ್ರ ಅತ್ತ ಏನ್ ಪುರಾಣ ಮಾಡಲ್ಲ ಅವ್ರು ಸುಮ್ನ್ ಅವ್ರ ಇನ್ ಯಾರ್ ಕಣ್ಣಿಗದ್ ತ್ಗಾರ್ ಕಣಿ ಇಲ್ಲ ಬೇವ ಕಣಿಲ್ಲ ಇರ್ಬೋತ ತನಿ ನೋಡು ಅದಕ್ಕೆ ಅನ್ದ ಯಾರು ಜೀವ್ನದಲ್ಲಿ ಚೆನ್ನಾಗ್ ಆಗಿರಲ್ಲ ಅಂತ
ಹ್ಮ ಹ್ಮ್ ಹ್ಮ್ ಹಾ
ನಿಜ ಒಬ್ಬರು ನಮ್ದೆ ಇರಲಕಣೆ ನೀ ನೀನ್ ನಮ್ದೆ ಬಿಟಿಯಾ ಈಗ ಇವು ಇವಗ್ ನಲವತ್ ತಿಗೆಂತ ಅವ್ರ ಅತ್ತೆ ಹೇಳ್ದಂ ಕೇಳ್ತಾರಾ ಏನ್ ಬೇಕಾರೂ ಮಾಡ್ತಾರೆ ಕೆಲ್ಸ್ ನಮ್ ಎಲ್ಲಾ ಅವ್ರ್ ಹಿರಿ ಮಗ ಅ ಇವ್ರ ಜೊತೆಗೆ ಇ ಮಡ ಇದ ಅವ್ರ್ ಅಮ್ಮನ್ ಜೋಗೀರ್ಲರ್ ಅವ ಹೆಂಗ್ ಸ್ಕರ್ ಸೇರ್ಸರ ಮಡಲಿಂದೇನೆ ಹೋಯ್ತನ ಬ ತನ್ನ ಈಗ ರಜೆ ಹೋಗೋಣ ಅಷ್ಟ ಎಡು ತಿಂಗ್ಳು ಈಗ ಇರು ಮಗನ ನೋಡ್ಕಾ ಸ್ಕೂಲ್ಕೈಸ್ತಿ ತ್ರನ್ದ್ರ ನೋಡ್ಕಲ್ವ ಅವ್ರು ಅದ್ರಲ್ಲ ಅರ್ಥ ಮಾಡ್ಕಾ ಈ ಹಿರಿ ಮನೆ ಒಂದ ವರ್ಷದ ಸ್ಕೂಲ್ ಕಸ್ತ ಅವ್ರ ಅವ ಹೊಸ ಇಲ್ದೇರುವಿ ಹಂಗ ಈಗ್ ನಮ್ಮಟ್ಟಿ ನಾನ್ ಬಿತ್ರ ಎಷ್ಟ ಖುಷಿ ಪಡಣ ನಾನು ಗುಂಡ್ ಬಿಡಿ ಎಲ್ಲ ದಸ ನಾನೆ ಮಾಡ್ ಬಿಡಾನು ಈ ತರ ನೋಡ ಇರೋರಗ್ ನೆಮ್ದಾಗ ಇರಕ್ ಬರಲ್ಲ ಆಮೇಲೆ ದೊಡ್ಡ ಮನ ಮಾಡ ಇಲ್ಲಿ ಅವ ಟಿಪ್ಪ ಅಳ ಇಲ್ಲ ಟಿಪ್ ಬಲ್ಗುಲ್ ತಗಣರ
ಹ್ಮ
ಮನೇಲೆ ಕಾರ್ ಗಳು ಎರಡವ ಎರಡ್ ಕಾರ್ ಅದ ಅವ್ರ ಮನಲ್ಲಿ ನಿಮ್ ನಿಮ್ ಚಿ ಫ ಚಿನಾವ
ಹ್ಮ್ ಹ್ಮ್
ಅವರು ಚಿನ್ನ ಮಾಡ್ಸಾರೆ ಮಾಡ್ಸಖಂಡಲ ಇನ್ನನಪ್ಪಾ
ಹೋಗಲಾಂಗರವಿ
ಹ್ಮ್ ಅದ್ಕೆ ನನ್ ಇದು ನಾನಾದ್ರ ಅಷ್ಟೇ ಆ ಪೂಜೆ ಈಗ ಪೂಜೆ ಮಮ ಒಂಂತರ ಕತ್ತಾ ಇವಳ್ ನೋಡು ಅತ್ತೆ ಎಲ್ಲ ಚೆನ್ನಾಗ ಅದ್ ಬಂದ ಬಾಳ್ತಾ ಇಲ್ಲ ಅವ ಎಕ್ಸ್ಪ್ರೆಷನ್ ಜಾಸ್ತಿ ಡೈಲಿ ಸುತ್ತಬೇಕು ಟ್ರಿಪ್ಗೆ ಹೋಗ್ಬೇಕು
ಹ್ಮ
ಇಬ್ಬಳ ಈಗಣ್ಣ ಎಬ್ಳೇ ಇರ್ಬೇಕು
ಸುಮ್ಮಿ್ರೀ ಏನದೋ ಬೇರೆ ಗುಂಡ ಹಪಿಟಲ್ ಮನೆ ಮಾಡ್ಕೊಂಡ ಇರ್ಲಿ ಬಿಡು
ಅಯ್ಯೋ ಅವ್ರ ಒಂತರ ಏನ್ ಅವ್ರ ಒಳಗ ನಂಗ್ ಕಾಂಟಾಕ್ಟ್ ಇಲ್ವಲ್ಲ ಅವ್ರ ಅಷ್ಟು ನಾ ಹಂಗ ಹೇಳಿದ್ದು ಲೈಫ್ಲಿ ಯಾರು ಸುಖವಾಗಿರಲ್ಲ ಅಂತ ಇರೋದನ್ನ ಬಳಸ್ಕೊಲ್ಲ ಯಾರು ಎಂತ ಕಣೆ ಈಗ ನಾನು ಅಲ್ಲಿಂದ ಇಲ್ಲಿ ಬರ್ನಿಲ್ವಾ ನಂದೊಂದ ತರ ಆಯ್ತು ಒಂದ್ ವರ್ಷ
ನಿಮ್ದೇ ಬಿುಡು ಒಂತ ತರ
ಹ್ ಇನ್ನ ಎಷ್ಟು ನು ಮೈಸೂರು ಹೋದಾಗ ನಂ ಇನ್ನೇನ್ ಪ್ರಾಬ್ಲಮ್ ಅ ನಮಗೆಏ ಎಷ್ಟು ಡ್ ಪ್ರಾಬ್ಲಮ್ ಆಯತು ತಾಟ ಮೈೂರು ಹದರಿ ಇನೇನು ಹೋಗಲ್ಲ ಬೈಸ್ಲಿ ಇನ್ ಮಾಡ್ಬಡ ಎಲ್ಲಾ ಕಟ್ಬೇಕಲ್ಲಾ
ರಿಸಕಿಯ ಸನ್ನೆಯನಾದಲ ಸ್ಕೂಲ್ ಕುು ಸೇರ್ ನಲ್ಲ ರರಿಸ್ಕಿ ಔಟ್ನಿ
ಮಾಡ್ಕದು ನೆಕ್ಸ್ಟ್ ನೋಣನ
ಬಗ್ಗ ಹಿಂಗ ಹಾಕಬೇಕು ಮನೇನ ಅಷ್ಟೆ
ಅದಾಕಂಡ್ರೆ ನಿಮ್ಗೆ ಇಲ್ಲಿ ನೀವು
ಅಂದ್ರೆ ಗೌರಿ ನಂಬಲಕನ ಏಳ ಪಕ್ಷ ಎಂಟ್ ಕ್ಲಾಸ ಕೊಡ್ಬೇಕು ಬೋಗಿಕಾ ಈಗ ನಾವು ಈ ಗುಂಡ್ಲುಪೇಟೆಲ್ಲ ನಮ್ಮ್ ಮನ ಕಲಾಷ್ಟ ಕೊಟ್ಟೀನ್ಯಾಾ ಮುರುಳ್ಳಪಟ್ಟಲೆಯ ಮೈಸೂರುಲ್ಲಿ ಎಂಟು ಲಕ್ಷ ಕಕ್ಷ ಕೊಡ್ಬೇಕು
ಹ್ಮ್ ಹೌದು
ಅಂತ ಎಂಟು ಲಕ್ಷ ಎಲ್ ಮಾಡಗಿದ ಆಮೇಲೆ ಒಬ್ಬನೊಂಬ ಎಂಟು ಲಕ್ಷ ಕೊಡಕ ಅದ ದಾಸಟಿ ಅವ್ರನ್ನ
ಹ್ಮ್ ಎತ್ ಕೌಂಟ ಬಿಟ ಕಷ್ಟ
ಹ್ಮ ಮತ್ತ ಇದು ಆದದ್ರ ಹುಡಿಗಲ್ಲ ಗೊತ್ತು ಅಂತ ಇದಸ ಕೊಟ್ಟಿದ್ದು ಇವುರು ಸ್ವಲ್ಪ ಗತ್ತು ಕಣ ದುಡ್ಡು ವಿಷಯದಲ್ಲಿ ಏನು ಮಾಡಲ್ಲವ. ಸ್ವಲ್ಪ ದುಡ್ಡು ಹಿಡ್ಕೊಂಡವ ಅಷ್ಟ ಅ ಇದೆಯ
ಹ್ಮ್
ಮೋಸ ಏೋ ನನ್ ಮಂಗ ಬಟೆಟ್ ಎಲ್ಲ ತಗೊಂಡ್ತನ ದುಡ್ೋಸ್ ಹಿತ್ರರ ಮಾಡ್ತಿಂದಾವ ಅವ ಒಂಥರ ಫ್ಯಾಮಿಲಿ ತರ ಕೇರ್ ಮಾಡಬೇಕು ನಮ್ಮ ಮೈ್ಂಡ ಸೆಟ್ೋ್ದು ಕಣೆ ಆತ್ರ ಇದು ಇನ್ಪೇರೆ ಆ ಗೌರಿ ಸೆಣ್ಣ ಬುಟ್ಟರ ಕೆ ಗೌರಿ ‌ಯಣ್ಣ ಬಿಟ್ಬಿಟ್ಟ ನಾವು ಕಾಲಿ ಮಾಡಿದು ಕಮರ ಯಾರು ಸಿುತ್ತತದಕ್ಕ ಹ ಗೌರಿ ಕ್ಲಾಸ್ಮೇಟ್ ಅಂತ ಚೈಲ್ಡ್ಹುಡ್ ಕ್ಲಾಸ್ ಮೇಟ್ ಕನಕ್ಪುರದಲ್ಲಿ ನಮ್ಮ ಅವನ್ಗೆ ಹೆಂ ಇದಲ್ಲ ಗೌರ್ಮೆಂಟ್ ಜಾಬ್ ಅಲ್ವಾ ವಾಹ್ ಊರ ಊರುಗೆ ಹೋಯಿತು ಇಬ್ರೂ ಜಾವಾಗ ಶಫ್ಟಾಗ್ರಾ ಪ್ರವಜಿತು
ಹ್ಮ್
ನಮ್ಮ್ ಮಾವ ಕನಕ್ಪುರದ ವರ್ಕ್ ಮಾಡ್ತರಂತ ಹಾಗ ಗೌರಿವರೆಲ್ಲ ಎಲ್ಲಾ ಒ ಸೆವೆಂತ್ ಏತು ಆಥರ ಆ ಫ್ರೆಂಡ್ ಆಗಿದವ ಕಕಪುರದಲ್ಲಿಲ್ಲಿ ಅವ ಸಿಕ್ಕಿದಂತದ್ದದೆಲ್ಲ ಮನ ಹುತವ ಅಂತ ಆ ನಮ್ಮ ಮನೆ ನೋಡುವಂತ ಕರ್ಕೊಂಡ ಬಂದಿದನವ
ಹ್ಮ ಸರಿ ಸರಿ ಹ್ಮ್
ಆಗ್ ಒಂದ ಹದಿನೈದು ದ ಹೇಳಿದ್ ನಿಲ್ವ ಅಂವಾ ಹಿಂಗೀಗ ಅವರು ಹೊರ್ಗಡೆ ತೊಳಿಬೇಕು ಹಂಗ್ ತೊಳಿಬೇಕು ಅಂತ ಅವ್ರ ಅಷ್ಟ ಅನ್ಕಣ ನಿಂದ ಅಂತ ಗೋ್ರ ಜತೆ ಈಗ ಪುನಃಾದ್ ಏನಾಯ್ತಾ ಗೊತ್ತ ಎಲ್ಲರೂ ಹೆಂಗಿದಾರ
ನಿಮ್ದು ಹೊರ್ಗಡೆ ಈ ಸತ್ತು ಹೊರ್ಗಡೆಿರ್ಗಡೆ ಏನೊಳಿೋಗಿದೆ
ಏನು ತೊಳಂಗಿಲ್ಲಾಕ ಹೊರಗಡೆ ಮಾಪಾಕ ಹೊರ್ಸಸ್ ಕೊಟ್ಬೇಕಾದ್ರ ರಂಗೋಳ ಬಿಡ್ಬ ಬಿಡ್ಬೋದು ಏನ್ ತೊಳಿಂಗಿಲ್ಲ ಟೈಮ್ಐದೆ ನಾವು ಬೇಗ ಬೇಗ ಕೆಲಸ ಮುಗಿಸಿ ನ ಏನು ಕೆಲ ರಲ್ಲ ಸಾಂಬಾರ್ ದಿನ ಮಾಡ ಎರಡು ದಿನಕ್ಕಸತ್ ಮಾಡಿದ್ರೆ ಸಾಕು
ಆಯ್ತಕ್ಕೆ ಇಬರ್ಗ
ಹಾ ಹ್ಮ ತಿಂಡಿನ ಎತ್ ಬೇಗ ಮಾಡಬೇಕ ಒಂಬತ್ತು ಗಟೆ ಸ್ಕಲ್ ಕಳಸ್ಬೇಕುಂದ್ರೆ ನು ಏಳು ಗಂಟೆದಳ್ಬೇಕು
ಹ್ಮ್ ತಿಂಡಿ ಮಾಡ್ಲೇಬೇಕಲ್ಲ ಹೋಗಕ್ಕ
ಒಂಬತ್ತು ಗಂಟೆ ಕೆಲ್ಸ ಮುಗಸಲ್ಲ ನಾನು ಬೋರ್ ಆಗೋಯ್ತ್ ಆಮೇಲೆ ಒಂಬತ್ತು ಗಂಗಂಟ ತಿಂಡಿ ತಿಂಡಿ ಮಾಡ್ಬೇಕು ಒಂಬತ್ತರಿಂದೊಂದು ನಾವು ಗೌರಿ ವುಟ್ಟು ಹನ್ನೊಂದು ಗಂಟ ಮೇ ಕೆಲಸ ಶರು ಮಾಡುತ್ತೆ ಆಮೇಲೆ ಸ್ನಾನಗಿನ ಮಾಡ್ಕ ಮನೆಯ ಎಲ್ಲ ಒರ್ಸಿ
ಹ್ಮ್
ಹಾ ಅವೊ ಎರಡು ದನ ಕೆಲಸ ಮುಗಿಸಿದ್ರ ನನ್ನ ಮನ ಕರ್ಕೊಂಡಂದು ಊಟ ಮಾಡಿಸಿ ಮುಗಿಸಬಹುದು
ಹ್ಮ್ ಆಯ್ತ ಬಿಡ್ ಮಧ್ಯಾಹ್ನ ಎರಡ್ ಗಂಟ ಗಂಟು ಗೊತ್ತಾಗಲ್ಲ
ಹ್ಮ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಜಾಸ್ತಿ ಇಟ್ಕೊ ಬರ್ಬೇಕು ಜ
ಹ್ಮ್
ಆದಷ್ಟು ಪ್ಲಾಸ್ಟಿಕ್ ಪಿಸ್ಟಿಕ್ ನಲ್ಲಾನ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ತಕೊಳ್ಳಲ್ಲ ನು ಅದನ್ನೇ ಯೂಸ್ ಮಾಡ್ಬಾರ್ದನ್ ಮಾಡ್ಬಾರ್ದ ಅಂತ ಗೌರಿಗ್ ಬೈತಾನ ಸುಮ್ಮನೆ
ಸ್ಟೀಲ್ ಉಜ್ ಮಾಡಡ ಇದು ಇದು ಮಾಡ್ಬೇಕಲ್ಲ ಅದ ಅದ್ಕ್ಕೆಲ್ಲದ್ದು ಪುನಃ ಬಂಡವಾಳ ಹಾಕ್ಬೇಕು ನೀವು
ಪ್ಲಾಸ್ಕ್ಸ್ ಮಾಡ್ಬಟ್ಟಿದ್ದೀನಲ್ಲ ಅವ ಕೆಲ್ಲಯ ಬೇ ಅದೇನು ಮಾಡ್ಬೇಕು ಬೇರೆ ಒಂದು ಆರ್ರು ಮಾಡ್ಕೊಬೇಕು
ಹ್ಮ್ ಹ್ಮ್
ದ್ಯಾಸಿ ಡಬ್ಬಗಳ ಕುಡಿಯಕೊಂಡ್ರ ಪಾದ ತೊಲೆಕಾಗಲ ಕಣೆ
ಬಸ ಇಟ್ಗಾಯತಿಗೆ ಎಲ್ಲಂತು
ಇರೋ ಫೋನ್ ಕಟ್ ಮಾಡ್ತೀನಿ ನೀನೇ ಮಾಡ
ನಾ ಮಾಡತ್ ನೀರು ಈಗ ನೀ ಕಟ್ ಮಾಡು